ಹಲೋ ರಿ
ಹಲೋ
ಹಲೋ
ಹಲೋ ಚಲೋ
ಹಲೋ
ಹಲೋ ಬ್ರೋ
ಹಲೋ ಹಲೋ ದೋಸ್ತ್ ಏನ್ ಮಾಡಕತಿ ದೋಸ್ತ್
ಹ
ಅದೇನ ಅಂತರಲ್ಲೇ ಹಲೋ ಗುರು ಹ ಹಲೋ ಬ್ರೋ ಹಲೋ ಬ್ರೋ
ಏಲ್ ಬ್ರೋ
ಚೆನ್ನಾಗಿದ್ದೀಯ ಬ್ರೋ
ಹಾ ಚೆನ್ನಾಗಿದ್ದೀ ನೀವು
ನೀವು
ನಾ ಹೌ ಹಲೋ
ಚೆನ್ನಾಗಿದ್ಯಾ ಬ್ರೋ
ಹ್ಮ ಚೆನ್ನಾಗಿದ್ರಿರು ನೀವು
ಕ್ರಿಕೆಟ್ ಆಡ್ತರಿ ಬ್ರೋ
ಆಡ್ತಿ, ಬ್ರೋ
ವಾಲಿಬಾಲ್ ಬ್ರೋ
ವಾಲಿಬಾಲ್ ಆಡ್ತವರು ನೀವು
ಆರ್ತಿ ಬ್ರೋ ನೀವ್ ಯಾವಊರ್ಲ ಶಿಪ್ಪ ಹಚ್ಚಿದ್ರೆ
ಬೂದನೂರ್
ಚೆನ್ನಾಗಿದ್ದರ ಬ್ರೋ
ಹಾ ಚೆನ್ನಾಗಿದ್ದೇನೆ ಶಾಲೆೋಗ ಹೋಗ್ತೀರಾ
ಹೂಂ ಬ್ರೋ
ಎಷ್ಟೇ ತರ ಐತಿ
ನ ಆಪ್ನ ಕ್ಲಸ್ಕ
ಹತ್ತನೇ ಕ್ಲಾಸ್ ರೀ
ಹ್ಞನ್ ರೀ ಚೆನ್ನಾಗಿದಬ್ಬರು
ಹಾ ಚೆನ್ನಾಗಿದ್ದೀವಿ
ಫ್ರೀ ಫೈರ್ ಆಡ್ತಿ ಬ್ರೋ
ಹಡಲ್ರಿ ಬತನ್ರಿ
ಅದೀ ನಿಮ ದೋಸ್ತರು ಯಾರಾರುದಾರೀ ಇಲ್ವಾ ಈಗ
ಎಲ್. ನಿಮ್ರ ಮೋರ್ ನಡಕ್ತ್ ಇಬ್ರು
ಇಲ್ರಿ ನ
ಇನ್ನ ಹೇಳ್ರರಿ ನಮ್ಮೂರ ನಡಕತ್ತಮ ಮೊಹರಾಂರಿ
ಹರಾಡ ಹೋಗ್ತಾರ ಏ ನ ದೇವ್ರ ಕುಂತಲ್ರಿ
ಹ್ಮ್ ನಮ ಊರದ ದೇವ್ರ ಕುಂತವ್ರಿ
ಎಳ್ಕೊಂತಾರೀ
ನಮ್ಮ ರಕ ತೋ ರರಿ
ಕುಂತ ರೀ
ಹೂ ರಿ ನಮ್ಮೂರ್ ಶಾಪುರ್ದ
ಶ ಪೂರಿ
ಹ್ಮ್ ನಿಮ್ಮೂರು ಯಾವುದ್ರಿ
ನಮ್ಮೂರ್
ಹ್ಮ್ ತಾಲೂಕರಿ
ತಾರಕ್ ಸಿ
ಜಿಲ್ಲ
ಅ ಜಿಲ್ಲಾ ಕಲಬುರ್ಗಿ
ಜಿಲ್ಲಾ ಕಲಬುರ್ಗಿ ಚೆನ್ನಾಗಿಲ್ ಬ್ರೋ
ಹಾ ಚೆನ್ನಾಗಿದ್ದೀ ನೀವ ನಿ ದೋಸ್ ಯಾರ ಅಲ್ವ ಈಗ ನಿಮ
ಹಲೋ
ಏನಡ್ಸಿ ಇಬ್ರು
ಏನೆಲ್ಲಾ ಈ ಸುಮ್ ಮಳ ಆಡಕ್ತಬ್ರು
ಹ್ಮ್ ರೀ
ಸುಮ್ ಕು ಕುಂತಿಂ ಬ್ರೋ
ಚೆನ್ನಾಗಿಲ್ಲ ಬ್ರೋ
ಹಾ ಚೆನ್ನಾಗಿದೇರಿ ಇನ್ನ ಆಗಲ್ ಬ್ರ ನಿಮುದ ಆಗಲ್ರಿ
ನಮ್ ದೋಸ್ತ್ ಬಂದ ನೋಡ್ ಮಾತಾಡ್ತೆ ಹಲೋ ಬ್ರೋ
ಹಲೋ
ನಮ್ ದೋಸ್ತ್ ಬಂದಾನ ಮಾತಾಡ್ತ ತಿಯ
ಹಾ ಕೊಡು ಬ್ರೋ
ಅಲ್ಲೊಬ್ರು ಆರಾಮಿದಿಯಾ
ಹಾ ಆರಾಮರು ನೀವು
ನಾವು ಆರಾಮಿದೀವಿ ಹೆಂಗಿದ್ದೀರಾ
ಏನು ಎಲ್ಲ
ಹಾ ಅಪ್ಪ ಅಮ್ಮ ಹೇಗಿದ್ದಾರೆ
ಚೆನ್ನಾಗಿವಾರ
ಆಯ್ತು ಊಟ ಆಯ್ತಾ
ಇನ್ನು ಆಗಲ್ ಬ್ರೋ ನಿಮ್ದ
ನಮ್ ಜಿಲ್ಲ ಆಗಲ್
ಹಲ್ಲಿ ಹಡ ಹತ್ತೀರಾ ನೀಮ ಮೂರಲ್ಲಿ ಲೀ
ಹಾಡ ಕಚಿದ್ದ
ನಿಮ್ ದೋಸ್ತರು ಎಷ್ಟು ಜನ ಇದ್ದಾರೆ
ಆ ರೀ
ನಿ ಜೋಸ್ರಷ್ಟ
ಚೆನ್ನಾಗಿಲ್ಲ ಬ್ರೋ
ಹಾ ಚೆನ್ನಾಗಿದ ಬ್ರೋ
ಊಟ ಆಯ್ತಿ ಬ್ರೋ
ಏನ ಆಗಲ್ಬರು ನಿಮ್ದು
ಇನ್ನ ಇಲ್ಬರು ಪ್ರೀಪರ್ ಆಡ್ತಿರ್ಬರು
ಹಾಳಾದರು ನೀವು
ಹಡಬರು
ನಿಮಗೆ ಹಾಡಕ್ ಬರಲ್ರಿ
ಹ್ಮ್
ನೀ ಎದಿದ್ದರ
ಹ ನಮ್ಮೂರು ಶಾಪುರ್ ಹಣ ಹಣ ಹಣ ಬಲಭೀಮೇಶ್ವರ ಗುಡಿ ಹತ್ರ ಇಂದು
ಹಾ ಬ್ರೋ
ಚೆನ್ನಾಗಿದ್ದೀರಾ ಬ್ರೋ
ಹಾ ಚೆನ್ನಾಗಿದ್ದೀನೆ
ಏಳ ಬರೋ ಏಳು
ಏನ್ ಹೇಳಬೇಕ್ರಿ
ನೀವೇ ಹೇಳ್ಬೇಕಕ್ ಇಬ್ರು
ಏನು ಈಗ ಸಾಲ ಮುಗೋಣ ಎಲ್ಲಿ ಹಚ್ಬೇಕ್ರಿ ಸೆಕೆಂಡ್ ಫಸ್ಟ್ ಪಿಯು ಸಿ
ಈ ಹಾಸ್ಟೆಲ್ ಇಡ್ತೀವಿ ಬ್ರೋ
ಯಾವ ಯಾವರು
ಇದು ಸಿ ಬಿ ಇಬ್ರು
ಹಾ ಸೀಬ ಯಾರ್ಯಾರು ನಿಮ್ ದೋಸ್ತರ ನೀ ಒಬನೆ
ನಮ ದೋಸ್ತರಿಬ್ರು
ಹಾ ಎಷ್ಟು ಜನ
ಹ ಎಷ್ಟ ಜನ ಇಬ್ಬರು ಇರುತಿ ಬ್ರೋ
ಅಷ್ಟಲ್ಲಿ ಇರಕ್ಕೆ ಆಗುತ್ತೆ ನಿಮ್ಗೆ
ಹ್ಮ್ ಹ್ಮರ
ಏನು
ನಿಮ್ಮ ನೇಮ್
ನಮ್ ನೇಮ
ಹ್ಮ್
ಶಮೀರ್
ಸಮೀರ್
ನಿಮ್ಮ ಹೆಸರ ನಿಮ್ಮ ಹೆಸರಿ
ಪ್ರಕಾಶ
ಪ್ರಕಾಶಾ
ಹ್ಮ
ಹ್ಮ್ ಹ್ಮ್
ಊಟ ಮಾಡಿ ವಾಕಿಂಗ್ ತಿರಾಡಕಕ್ಕೆ ಬ್ರೋ
ಹ್ಮ್ ಹ್ಮ್ ನಾನು
ಚೆನ್ನಾಗಿದಲ್ಲ ಬ್ರೋ
ನಾನು ಹೊರಗಡೆ ಬಂದಿದ್ದೆ ಸುಮ್ನ
ಏಳ್ ಬ್ರೋ ಏಳ್ ಬ್ರೋ ಹಲೋ ಬ್ರೋ
ಈಗ ಮರಮ್ಮ ಆಡ್ತಿದ್ರ ಇಲ್ಲ ಏನ
ನಾಡಕತರಾ ಬ್ರೋ
ನೀ ಆಡಲ್ವಾ
ಇ ಬ್ರೋ
ಇನ್ನು ಕೂುದ್ಲಿ ಎಷ್ಟು ಜನ ಆಗ್ತನೆ ಮೂರಾಗ ಆಗಕಿ
ಆಕೆ ಆಕೇರ್ರಿ ದೇವ್ರ ಕುಂಟವ್ರಿ
ಉಂತ ರೀ
ಹೂ ರಿ
ಎ ಸಾವರ ದೊಡ್ಟು
ದೊಡ್ಡ ನಾಲ್ಕಾವತ್
ಹ್ಮ ಹಾ
ಹೇಳು ಬ್ರೋ
ಮತ್ತೆ ನಾವು ನಿ ಹೊಲ್ದಲ್ಲಿ ಏನೇನ್ ಬಿಟ್ಟಿದರ
ಹೊಲ್ದ ಬಳ ಹತ್ತಿ ಬಿತ್ತವ್ರಿ
ಅತ್ತಿ ಎಷ್ಟಾಕ್ರೀ ನಿಮ್ಮೂಲ
ಐದ್ ಎಕರೆ ಬ್ರೋ
ಐದ್ ಎಕರೆ
ಟೋಟಲ್ ಕೂಡ ಹನ್ನೆರಡು ಎಕರೆ ಅ
ಹನ್ ರೆ
ನೀ ಅನ್ ಬಿಟ್ಟರರೋಲ್ ಹೊಲ್ದಾಗ ಏನ್ ಬಿತಿರ ಬ್ರೋ
ನಾ ಅತ್ತಿ ಶಂಗಾ ತೊಗರಿ
ಹೂ ಬ್ರೋ ನಾವು ಇತ್ತು ಆಟ ಮಾಡ್ತೇವಿ ಬ್ರೋ ತೋಟ ತೋಟ
ಹಾ ಹಾ ತೋಟ ತೋಟದಲ್ಲಿ ಏನ ಏನ್ ಬೆಳೆದಿರ
ತೊರ್ದಾಗರು ಇವ ಹಣ್ಣುಪ್ಪಿ ಹಣ್ಣು ಬಾಳೆನ್ರಿ
ಹೂನ ರಿ ನಾವ್ ತೋಟ ವಾದರ್ಸ ಮಾಡಿದ್ದೀವಿ್ರೀ ಟಮಾಟಿ ಮೆಣಸ
ಬಾ ತೋಟ ಮಾಡ್ತೀವಿ ರಿ
ಹನ್ರಿ
ಹೇಳ್ ಬ್ರೋ ನಿನ್
ಮತ್ತೇ ನ
ಚೆನ್ನಾಗಿದೆಲ್ಲ
ಹಾ ಚೆನ್ನಾಗಿದ್ದೇನೆ ನಿಮ್ಮ ಅಪ್ಪ ಅಮ್ಮ ಕೆಲ್ಸ ಏ ಮಾಡ್ತಾರೆ
ಚನ್ನ ಒಕಲ್ತನ್ ಮಾಡ್ತ ಬ್ರೋ
ಹ್ಮ ಹನ್ರಿ
ಆನ್ಲದಗರ್
ಹಾ
ಕಟ್ನಾ ಕಟ್ನಾ
ಹ ಇ ಮಾಡ ಇ ಹಲೋ ಬ್ರೋ
ಏ ಮಾಡಕ್
ನಿಂಬು ಏನ ಪ್ರ ಏನ ಎತ್ಗಳು ಆ
ಹ್ಮಾ ಬ್ರೋ
ಎಸ್ ಸರ್
ನಾಗ ಜೋಡ
ನಾಕಿದವಾ ಏನ್ ಆಾಡ ಮರಿ ಕುರಿವು ಏನಿಲ್ಲ ಅಲ್ಲ
ಹಾ
ಎಲ್ರಿ ಹ್ಮ್ ಹ್ಮ್ ಹ್ಮ್ ತೋಟ ಈ ವಾದರ್ಸ್ ಮಾಡಿದ್ದಿ ರಿ
ಹೂ ರಿ
ಏನೇನ್ ಹಾಕಿದ್ರಿ ವಾದರ್ಸ ಹೋದ ಸೇನೆ ಹಾಕಿರಿ
ಹೂ ತರಕಾರಿ ಮಾಡಕಿದ್ದು ಸೌತ್ ಕಾರಿ ಗಜ ಇದ್ರೀ ಟಮಾಟೆರಿ ಹಾಕಿದ್ರಿ
ಹ್ಮ ಹನ್ರಿ ಮತ್ತೇನ್ ಸಮಾಚಾರ
ಏನಂಗ ಇರ್ಬ್ರ
ನಿಮ್ಮ ನಿಮ್ಮ ತಂದೆ ತಾಯಿಗೆ ಎಷ್ಟು ಮಕ್ಕಳು
ನ ಮದ
ಮೂವರು ಯಾರ್ಯಾರು ನೀವ ತೆಂಗಿನ
ನಮ ತಂಗಿ ನಾ ಇಬ್ಬ ನ ಅಣ್ಣ ನಮ್ಮ ನಮ್ಮ ಅಣ್ಣ ಬ
ಹನ್ ರಿ ನೀವ ಒಬ್ಬ ಮೂವರರಿ
ಹ್ಮ್
ಹೂ ರಿ ನಾಳೆ ಶಾಲೆ ಶಾಲೆಗೆ ಹೋಗ್ಬೇಕ
ಇನ್ನ ಒಂದ ಒಂದ್ ವಾರ ಬುಟ್ಟೋತೀನಿ ಅಂದ್ರು
ಏನಾಗಿದೆ
ಏನರ
ಹ್ಮ್ ಹ್ಮ್ ಅಲೋ ಬ್ರೋ
ಏನ್ ಅಡ್ದ ನೀವ ನೀವಬರು
ನಮ್ಗ ಏನ್ ನಡದಲ್ರರಿ ನೀ ಎಲ್ಲಿ ಇದ್ದಾರ ಈಗ
ನಾವು ವಾಕಿಂಗ್ ತಿಂಗಳ ಕತ್ತೀವಿ ಚೌ
ಹ ಹಾ ನಾನು ಈಡ ರೋಡಿಗೆ ವಾಕಿಂಗ್ ಮಾಡ ಬಂದಿದ್ದೇರಿ
ಹೂ ಬ್ರೋ
ಹಾನ್ ರೀ
ಅಲ್ಲಾ ಆಡಾಕತ್ತರಿ ನಿಮ್ ಊರಾಗ
ನಮ್ ಹೊರಾಗ ಆಡಕೋತಿಲ್ರಿನಾ
ನಾನು ಕ ನಮ್ಮ ಮಸ್ತಿ ಕಡೆ ಹೋಗ್ತೀನಿ ನೋಡ್ರಿ
ಯಾಕ ಬ್ರೋ
ಅಬ್ರು ಅ ಕಡೆ ಹಮ್ರಿ ಇಬ್ರು
ಹಲೋ ಬ್ರೋ
ಚೆನ್ನಾಗಿದಲ್ಲ ಬ್ರೋ
ಚೆನ್ನಾಗಿದೇನ್ ಬರು ಅಲ್ಲಿ ಅಲ್ಲೇ ಗುಡಿ ಲ್ಲಿ ವೈತೀರ ಈಗ
ಹ್ಮ ನಮ್ ಮತ್ತಗ್ ಗಟ್ಟೆಲ್ಲಿ ಓ್ತನ್ ಇಬ್ ನಮ್ಮ್ ಊರಲ್ಲಿ
ಹೂ ಬ್ರೋ
ಹ ಅರಮೇದರಾ ಬ್ರೋ
ಹಾ ಆರಾಮ್ರಿ ಬ್ರೋ
ಚೆನ್ನಾಗಿದೇವ ಬ್ರೋ
ಹಾ ಚೆನ್ನಾಗಿದ್ದನ್ ಬ್ರೋ ಅಷ್ಟೇ ಆನ್ಲದಾಗರ ಬಿರು ಬಾಸ ಮಂದರ ಹತ ಮ ಚ ಹಲೋ ಬ್ರೋ ಹೋಗೋಣ
ಹೆ ಮ್ಯಾಗಲ ಅಬ
ಹಲೋ
ಅಲೋ ಬ್ರೋ ಚೆನ್ನಾಗಿದಲ್ಲ ಬ್ರೋ
ಹೂ ಚೆನ್ನಾಗಿದ್ದೀನಿ ಬ್ರೋ
ಏನ್ ಮಾಡ್ತರಿ ಕೆಲ್ಸಾ
ಏನಿಲ್ಲ ಈಗ ಬಸ್ ಬಂತು
ಹ್ಮ್
ಆ ಬಸ್ಸಿಂದ ನಮ್ಮ್ ಅಕ್ಕದವರು ಊರಿಂದ ಬಂದಿದ್ರು ಬ ಹೈದ್ರಾಬಾದ್ಲಿಂದ
ಹ್ಮ್
ಕರ್ಕೊಂಡ್ ಹೋಗಕ್ ಬಂದೆ
ಹ್ಮ
ಈಗ ಮನೆಗ್ ಹೋಗಿ ಊಟ ಮಾಡಿ ಮಳಗೋಬೇಕು
ಹ್ಮ್ ಕೆಲ್ಸ ಏನ್ ಮಾಡ್ತಿರ್ಬ್ರಿ ಕೆಲ್ಸ ಏನ್ ಮಾಡ್ತಿರ್ಬ್ರಿ ಕೆಲ್ಸ ಏನ್ ಮಾಡ್ತಿರ್ಬ್ರಿ ಹ್ಮ್
ಕಳ್ತಾರೆ
ಕೆಲ್ಸ ಕೆಲ್ಸ
ಇಂಜಿನಿಯರ್
ನೌಕ್ರ ಪಕ್ಕ ಎಷ್ಟ ಕೊಡ್ತಾರ
ತಿಂಗಳಿಗೆ ಮೂವತ್ತೈದರಿಂದ ನಲೋತ್ಸಾಯಿ